ಅಲ.
ಹಾ ಆರಾಮ್ ನೋಡ್ಪಣ ನೀಲ್ಲಿದ ಈಗ ಕಾಣವಲ್ದಿಗ ಏನಿಲ್ಲ ಸಿಗವಲ್ದಿಗ.
ಹಾ ನಾನು ಬೆಂಗ್ಳೂರು ಬಂದಿನೆಲ್ಲಾ ಇವಾಗ ಊರ್ ಕಡೆ ಜಾಸ್ತಿ ಬರಲ್ಲ
ಹೌದ ಮೊನ್ನೆ ಮತ್ತೆ ನಮ್ಮ ಮನಿಗೆ ಮನೆ ಶಾಂತಿ ಇತ್ತು ಮನೆ ಶಾಂತಗು ನಾನ್ ಬಂದಿಲ್ಲ ಏನಿಲ್ಲ
ಹ್ಮ್ ಅದೇ ಇವಾಗ ನೀನು ಸ್ವಲ್ಪ ಎರಡು ಮೂರು ದಿನ ಸ್ವಲ್ಪ ಮೊದ್ಲೇ ಹೇಳಿದ್ ಅಂದ್ರ ನಾ ಅಲ್ಲೆ ಊರಲ್ಲಿ ನಲ ಬಂದ್ಬಿಡುತ್ತೆ ನೀನು ಮನುಷ್ಯ ಅಂತೆ ನಾಳೆ ಏನಂತ ಅನ್ನದ್ರಾಗ ಇವತ್ತೆ ನಿನ್ನೆ ಒಂದ ಒಂದಿನಾ ಬಿಟ್ಟು ಹೇಳಿದಿಲ್ಲ ನು ಮೊದ್ಲು ಹೇಳಿದೆಲ್ಲಾ ನಾನನ್ ಅವಾಗೇ ಟ್ರೈನ್ ಕುಂದ್ಬಿಟ್ಟೆ ಅಲ್ಲಿಂದ ಬನ್ನೆಲ್ಲ ಇವಾಗ ಸುಮ್ನೆ ಇಷ್ಟ ದೂರ ಬಂದಿನಿ ಇನ್ಯಾಕ್ ಹೋಗ್ಲಿ ಅಂತ ಮುಂದೆ ಯಾವಾಗ ಹೋದ್ರ ಫಂಕ್ಷನ್ ಇದ್ದಾಗ ಹೋದ್ರೆ ಅತ್ ಅಂದ್ಬಿಟ್ಟು ನಾನು ಬಿಟ್ಟಿದ್ದೆ ಅಲ್ಲಿ
ಹೌದು ನಾನು ಗೊತ್ತಿತ್ತು ಆದ್ರೆ ಇಷ್ಟ್ ದಿನ ಊರಲ್ಲಿ ಇದ್ದಲ್ಲ ಇನ್ನೊಂದ್ ಎರಡು ದಿನ ಇರ್ತಿರ್ಬೋದು ಅಂತೇಳಿ ನಾನು ಹೇಳ್ಲಿಲ್ಲ
ಇಲ್ಲ ನಾನು ಇಲ್ಲಿ ನಾನ್ ಇಲ್ಲಿ ಸಾರ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತನಲ್ಲ ಅವ್ರಿಗೆ ಹೇಳಿ ಬಂದಿದ್ದೀನಿ ನಾನು ಎಷ್ಟ ದಿನ ಹೋಗತೀನಿ ಅಂದ್ಬಿಟಟ್ಟ ಇವಾಗ ಹೋಗಿಲ್ಲ ಅಂದ್ರೆ ಅವ್ರರು ಮ್ಯಾನೇಜರ್ ನನ್ನ ಮೇಲೆ ತುಂಬಾ ಕೋಪ ಮಾಡಿಕೊಂಡ್ ಬಿಡ್ತಾರೆ ಇವಾಗ
ಹೌದೌದು ಮತ್ತ ಇರ್ತಲ್ಲ ಹೇಳಿ ಬಂದಿರ್ತಾರ್ ಮತ್ತೆ ಡೇಟ್ ಇದ್ಮಾಡ್ಬಾರ್ದು
ಮುಂದೆ ನನ್ ಸಲ್ತಿ ಅದಕ್ಕೆಲ್ಲ ಅದಕ್ಕೆ ಆಗುತ್ತ ಅದಕ್ಕೆ ಕ್ಬಿಟ್ಟ ನ ಬಂದ ಬಂದ್ಬಿಟ್ಟೈತೆ ಈಗ ಅದೇನೆಲ್ಲ ಮುಂದೆ ಮು ಮು ಹ ಮುಂದೆ ಏನಾದ್ರೂ ಸ ಸೋಮಾರ ತ ಸ್ವೆ ಒಂದು ಒಂದು್ ವಾರ ಮೊದಲ ಹೇಳಳ ಟೈಮ್ ಫ್ರೀ ಮಾಡ್ಕೊಂಡ್ ಬಿಟ್ಟು ಬರ್ತೀನಿ ಅಪ ಮ ಆಗತ್ತೆಲ್ಲ ಫ್ರೆಂಡ್ಸ್ ಎಲ್ಲ ಬಂದ್ರ್ತಲ್ಲ
ಹೌದು
ಹ್ಮ್ ಮತ್ತೇನ್ ನಡೆದ ನಿಮ್ ಕಡೆ ಸಮಾಚಾರ ಎಲ್ಲ
ಮತ್ತ ಅದೇ ಮನಶಾಂತಿ ಎಲ್ಲ ಆಯ್ತು ಈಗ ಅದೆ ಗ್ಯಾರೇಜ್ ಆಗ್ಬೇಕಂತಾನೆ ಮಾಡಿದ್ದೇ ನಾವು ಅದ್ದನೀಗ
ಈಗಾರರಾ
ಹಾ ಗ್ಯಾರೇಜ್ ಇಕ್ಬೇಕು ಅಂತ ಮಾಡಿದ್ದೆ ಇಲ್ಲೇ ಊರಲ್ಲೇ
ಯಾವುದ್ ಗ್ಯಾರೇಜ್ ಬೈಕ ಕಾರ
ಇದು ಕಜ ಕಜ ಒಂದು ನಾಲ್ಕ್ ತಿಂಗಳು ಹೋಗಿದೆೆ ಬೇರೇರಾವಲಿ ಅಲ್ಲಿ ಕ್ಯಾರನ್ ಗ್ಯಾರೇಜ್ ಒಂದ ನಾಕ್ ನಿ ಹೋಗಿದ್ಯಾ ಬ್ಯಾರೆರ ಬಲ್ಲಿಲಿ ಕೆಲ್ಸ ಮಾಡೋದಿಕ್ಕೆ ನಾಲ್ಕ್ ತಿಂಗಳ ಮಾಡ್ಕಂಡನೆ ಹಾ ಎಲ್ಲ ಕಲ್ತ ಬಿಟಿ ನಾನೀಗ ಅದು ಗೇರಿ ಕಾರಿಂದ ಏನ ಏನಾಗ್ಲಿ ಒಂದು ಪಾರಿ ಆಗ್ಲಿ ಅಥವಾ ಏರಿಯ ಆಗ್ಲಿ ಅದು ವು ಏನ ಆಾಗ್ಲಿ ಎಲ್ಲ ತಿನ್ಬಿಟ್ಟ ಕಾರಿಂದ ಏನ ಆಾಗ್ಲಿ
ಹ್ಮ ಕಾರ್ ಎಾರ್ದ ಆಗ್ತ ಸರಿ ಇವಾಗ ಎಲ್ಲಿ ಊರ ಊರಲ್ಲ ಆಗ್ತಾ ಇನ ಸಿಟಿಯಲ್ಲ ಐತ ಸಿಟಿಯಲ್ಲ ಆಗ್ತದ ಊಟ
ಈಗ ಊರಲ್ಲಿ ಓಪನ್ ಓಪನ್ ಮಾಡ್ಲಾ ಊರಲ್ಲಿ ಓಪನ್ ಮಾಡ್ಲಿ ಅಥವಾ ಸಿಟಿಲ್ಲಿ ಓಪನ್ ಮಾಡ್ಲಿ ಅಂತಿ ಗೊ ಅವಲ್ದು
ಇವಾಗ ಬೆಸ್ಟ್ಡ್ ಏನಂತಂದ್ರೆ ಇವಾಗ ಸಿಟಿಲ್ಲಿ ಜಾಸ್ತಿ ಕಾರ್ ಜಾಸ್ತಿ ಎಲ್ಲಿ ತಿರ್ಗಾಡ್ತಾವ ಯಾವರು ಹಡ್ ಮತ್ರಿಗಾ ಆಡ್ತಾವ ಯಾವ ೈರ್ಯದಾಗ ಜಾಸ್ತಿ ಕಾರ್ುಗಳಬಲ್ಲ ಅದನ್ನಲ್ಲ ಸ್ವಲ್ಪ ಸರ್ವೆ ಮಾಡಕಬೇಕು
ಹಾ ಕೂನ ಮಾಡ್ಕಂದುು
ಸರ್ವೆ ಮಾಡ್ಬೇಕು ಯಾವ ಏರಯ್ಯಾದಾಗ ಜಾಸ್ತಿ ರಶ್ ಇರುತ್ತಲ್ಲ ಕಾರ್ ಯಾವ ಯಾವಾಗ ಜಾಸ್ತಿ ತಿರ್ಗಾಡ್ತಾವ ಯಾವ ರಿಯದಾಗ ಜಾಸ್ತಿ ಕಾರ್ಗಳು ಇದಾವ ಯಾವ ಇಲ್ಲಿ ಅಂತಂದಬಿಟ್ಟು ಸ್ವಲ್ಪ ನೀನು ಸರ್ವೆ ಮಾಡ್ಬೇಕ ಹೋಗಿಬಿಟ್ಟು ಮತ್ತೆ ಇಲ್ಲಿ ಜಾಸ್ತಿ ಇದು ಗ್ಯಾರೇಜ್ ಬ ಜಿಲ್ಲ
ಹೌದು
ಹ ಆ ತರ ಲೊಕೇಶನ್ ಎಲ್ಲ ಸೆಟ್ ಮಾಡ್ಿ ಮುಟ್ಟ ಅಲ್ಲಿ ಹಾಕ್ಬಿಟ್ರೆನ್ ಜಾಸ್ತಿ ಲಾಭ ಆಗುತ್ತೆ
ಹಂಗ ಹಂಗಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಅಂದ್ರೆ ಅಲ್ಲಿ ಅಂತ ಯಾವ ಇಲ್ಲ ಇಲ್ಲಿ ಜಾಸ್ತಿ ಖ ಅಂತ ಕೊಡೋದಿಲ್ಲ ಮತ್ತೆ ಸಿಟಿಯಲ್ಲಿನೇ ಆಗ್ಬೇಕಾಗುತ್ತೆ ನಾನು ಅಲ್ಲಿ
ಅದೇ ಸಿಟಿಲ್ ಹಾಕದು ಒಳ್ಳೆ ಬೆಟರ್ ಬೆಟರ್ ಆಪ್ಷನ್
ಹೌದೌದು ಸಿಟಿಲಿ ಹಾಕಣ ಹಂಗತ್ತಂದ್ರ
ಹ್ಮ ಸಟಿಯಲಿ ಆಗ್ಬಿಡ ಸುಮ್ನೆ ಏನಕ್ಕ ಊರಲ್ಲಿ ಜಾಸ್ತಿ ಗಾಡಿನ ಇಲ್ಲ
ಊರಲ್ಲಿ ಎಲ್ಲ ಗೊತ್ತಿದಲ್ಲ ಜಾಸ್ತಿ ಕಾರು ಇಲ್ಲ ಗಾಡಿನೂ ಇಲ್ಲ ಮತ್ತೆ ಅಂಗಂತಳೆ
ಹ್ಮ್ ಹ್ಮ್ ಊರಲ್ಲಿ ಹಾಕಿದ್ರೆ ಜಾಸ್ತಿ ಬೈಗ್ಗಳು ಇರ್ತಲ್ಲಾ ಬೈಗ್ ಎಾರದಾಕಿದ್ರೆ ಊರಲ್ಲಿ ಹತ್್ಮಾ
ಹೌದು
ಹಾ ನೀನು ಕಾರ್ಗರಜ್ ಆಗ್ತಂತಂತಲ್ಲ ಕಾರ್ಗರಜ್ ಆಕ್ಬೇಕಂದ್ರೆ ಸಿಟಿ ಕಡೆನು ಹೋಗ್ಬೇಕು
ಅದೇ ಸಿಟಿ ಕಡೆನೆ ಹೋಗ್ತೀನಿ ಸಲ್ ಹಂಗಿತರ ಮತ್ತೆ ಅದಕ್ಕೆ ಸ್ವಲ್ಪ ಇದು ಬೇಕಾಗಿತ್ತು ಸ್ವಲ್ಪ ಎಲ್ಪ್ ಬೇಕಾಗಿತ್ತು ನಿಮ್ದಗೆ
ಹ್ಮ್ ಏನ್ ಹೇಳುದು ನಮ್ ಕೈಲಿಂದ ಆಗದ್ ಮಾಡ್ತನಲ್ಲ
ಅದೇ ಏನಿಲ್ಲ ಅದ ಗ್ಯಾರಜ್ ಆಗ್ಬೇಕಂತಲ್ಲ ಅಂದ್ರೆ ಸ್ವಲ್ಪ ರೊತ ಬೇಕಬೇಕಾಗಿತ್ತು ದುಡ್ಡು
ಅಮೌಂಟಾ
ಅಮೌಂಟ್ ಯಾಕಂದ್ರೆ ಈಗ ಮನೆ ಮನುಷ್ಯ ಅಂತ ಮಾಡಿದ್ವಲ್ಲ ಸ್ವಲ್ಪ ಕಖಾಲ ಆಗ್ಬಿಟ್ಟಿದೆ ಕೈಗ ಮುಂದೆಟ್ಟು ಏ ಹೆಲ್ಪ್ ಮಾಡಿದ ಅಂದ್ರೆ ಸ್ಲ್ ಒಂದ್ ಮೂರ್ನಾಲ್ಕು ತಿಂಗಳಲ್ಲಿ ಮತ್ತ ನಾದ್ರರು ಪ್ರಾಫಿಟ್ ಐ ಅಂದ್ರೆತ್ತೆ ಒಳ್ಳೆ ನಿಮ್ಗೆಡ್ತೀನಂತೆ
ಹ್ಮ್ ಅದೇ ಅದೇ ಎಷ್ಟು ಎಷ್ಟು ಬೇಕ ಮಾಡ ನವು
ಈಗ ಅಂಗಡಿ ಆಾಗ್ಬೇಕು ಸ್ವಲ್ಪ ಸಾಮಾನು ತರ್ಬೇಕಂದ್ರೆ ಬರುತ್ತೆ ಒಂದ್ ಎರಡ್ ಲಕ್ಷತನ
ಏಡು ಲಕ್ಷ ಅವ್ರಗ
ಹ್ಮ್
ಹ್ಮ್ ಇವಾಗ ಸಿಟಿಯಲ್ಲಿೋಗ ಹೋಗ್ಬಿಟ್ಟು ಎಲ್ಲಾ ಪ್ಲೇಸ್ ನಡ್ಕ ಬಂದಿದ್ದ ಇವಾಗ ನ ನಡ್ಕೊಂಡಂಬರಕ್ ಹೋಗ್ಬಿಟ್ಟು
ನೋಡ್ಕೊ್ ಬರ್ಬೇಕು ಒಂದ ಒಂದ್ ಫ್ರೆಂಡ್ ಅದ ನಮ್ ಫ್ರೆಂಡ್ ಅಲ್ಲೇ ಸಿೆಟಲಿ ಇರ್ತಾನೆ ಅವನು ಅವ್ನ ಒಂದ್ಸಲ ಕೇಳಗಸಿಂದ ಇಡ್ಕೊಂಡ್ ಹೋಗುವವನಿಗೆ ಒಂದಸಲ ನೋಡತನಂತೆ ಯಾವ ರಸ್ತತೆೆಯಲ್ಲಿ ಜಾಸ್ತಿಗ ತಿಗಾಡ್ತವೆ ಯಾವ ಏರಿಯಾದಲ್ಲಿ ಜಾಸ್ತಿ ಖಾರ್ ಇದ್ದಾವೆ ಮತ್ತೆ ಯಾವ ಯಾರಲ್ಲಿ ಏನೇನ ಕಡಿಮೆ ಇ ಅಂದ್ರೆ ಯಾವ್ಯರಲ್ಲಿ ಯಾರಗಳು ಕಡಿಮೆ ಅಂತರ ಎಲ್ಲ ಸರ್ವೆ ಮಾಡಿ ಅವ್ನಿಗೆ ಕಳ್ಕೊಂಡ್ ಹಿಡ್ಕೊಂಡು ಅಲ್ಲಿ ಆಗ್ ಅಂತ ಮತ್ತ ಅಲ್ಲಿ ಜಾಗ ಅದು ಬಾಡಿಗೆ ಬೇಕಲ್ಲ ಸ್ವದುಕ
ಇವಾಗ ದುಡ್ ಅಂತ್ರ ಒ ಹತ್ರ ಇವಾಗ ಎರಡು ಲಕ್ಷ ಅಷ್ಟು ದುಡ್ಡು ಇಲ್ ಇವಾಗ ಮನ್ನೆ ನಾನು ಊರಿಗೆ ಬಂದಾಗ ಊರ ಹತ್ರರಲ್ಲ ಕಟ್ಕಂದ್ಬಿಟ್ಟೆ ಇವಾಗ ನ ಹತ್ರ ಎರಡು ಜಾಸ್ತಿ ಅಂದ್ರೆ ಇವಾಗ ಒಂದು್ ಎಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟೇ ಇದೆ ಇವಾಗ
ಎಪ್ಪತ್ತೈದ ಸಾವಿರ ಇದೆಯ
ಹಾ ಎಪ್ಪತ್ತೈದು ಸಾವಿರ ಆಯ್ತಾ ಇವಾಗ ನಾನು ಸಣ್ಣ ಮಾಡ್ತಿದ್ದೆ ಇವಾಗ ಒಂದುಪ್ಪನ್ ಪನಾಲ ಸ್ವಲ್ಪ ಲಿಮಿಟ್ ಕ್ರಾಸ್ ಆಗಿಬಿಟ್ಟ ಇವಾಗ ಇವತ್ತು ನಾನು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಬ್ಯಾಂಕಿಗೆ ಓದ್ತೀನಿ ದನ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಡ ನಾನ ಡೈರೆಕ್ಟ್ ಆಗ ಬ್ಯಾಕ್ ಟ್ರನ್ಸ್ಫರ್ ಮಾಡ್ೀನೆ ಯಪ್ಪತಾಯ ಸರ
ಬ್ಯಾಂಕ್ ಅಕೌಂಟ್ಿಗೆ ಹಾತಿ ಹಂಗೆಂದಾರ
ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀನಿ ಸುಮ್ಮನೆ ಯು ಪಿ ಐಲ್ಲಿಂದ ಮಾಡಿದರೆ ಸುಮ್ಮನೆ ಹಾಗಗೆಲ್ಲ ಪ್ರಾಬ್ಲಮ್ ಆಗತ್ತಿಲ್ಲ ಅಲ್ಲ
ಹೌದು ಟ್ರಾನ್ರದಲ್ಲ ಅದು
ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿಬಿಟ್ಟು ನನಗೆ ನಾನು ಜಾಸ್ತಿ ಇಲ್ಲವಲ್ಲ ಸಿಟಿಯಲ್ಲಿ ಫೋನ್ ಯ
ಫೋನ್ಪೇನ ಯು ಪಿ ಐ ಜಾಸ್ತಿ ಯೂಸ್ ಮಾಡ್ತರಾ
ಜಾಸ್ತಿ ಯಸ್ ಮಾಡ್ತನಲ್ಲ ನಾನ್ ಅದಕ್ಕೆ ನಾಳೆ ಹೋಗ್ಬಿಟ ನಾಳೆ ಒಂದು ಹತ್ತು ಗಂಟೆಂಂಗ ನಂಗೆ ಕಾಲ್ ಮಾಡಿದವು
ಹಾ
ನಮ್ಮ ಆಫೀಸ್ ಬಲಗೆ ಬ್ಯಾಂಕ್ ಇದೆ ಆ ಬ್ಯಾಂಕಲ್ಲಿ ಹೋಗ್ಬಿಟ್ಟುಗ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ
ಹಾ ಹಾ ಸರಿ ಮತ್ತೆ ಇ ಸ್ವಲ್ ಮ ಇನ್ನೊಂದ ಸ್ವಲ್ಪ ಇಪ್ಪತ್ತೈದು ಸಾವಿರ ಹಾಕಿ ಒಂದ್ ಲಕ್ಷ ಸುದ್ದ ಮಾಡದಗಲ್ಲ
ಹ್ಮ್ ಆಗತ್ತ ಅದು ನಮ ಸ್ವಲ್ಪ ಸ್ಯಾಲ್ರಿ ಪೆಂಡಿಂಗ್ ನಲ್ಲಿ ಇದಲ್ವಾ
ಹೌದಾ ಇಲ್ಲಾದ್ರೆ ಫ್ರೆಂಡ್ಸ್ ಬ ಇ ಯಾರ ಬಲ್ಲಿ ಏನಾದ ಕೆ ಒ ಲಕ್ಷ ಕೊಟ್ಟತದಲ್ಲ ಇದ
ಹ ಅದೇ ಇದೆ ಇವಾಗ ನಿ ಹ್ಮ ಹೇಳಿದಲ್ಲಿ ಇವಾಗ ನಮ್ಮ ಫ್ರೆಂಡ್ಸ್ ಹದ್ರ ಕೇಳ್ದನ ಕೇಳಿದ್ರಿ ಕೊಡ್ತಾರ ಬಿಡಿ ಅವರು ಅದೇ ನಾನು ನಾಳೆ ಬೆಳಿಗ್ಗೆ ಅದ್ಬಿಟ್ಟು ಅವ್ರಿಗೆಲ್ಲ ಕೇಳತ್ನ ಇಲ್ಲ ಅಂದ್ರೆ ಇವನ್ ಕಾಲ್ ಕಟ್ ಮಾಡ್ತಲ್ಲ ಅವಲ್ಲ ಎಲ್ಲ ಕೇಳಿಬಿಟ್ಟು ಅವ್ರ ಆಾಕ್ತಾರ ಇವಾಗ ನೆಲ್ಲ ಒಂದ್ ಲಕ್ಷ ಎಲ್ಲ ಜಮಾ ಮಾಡ್ಬಿಟ್ಟು ನಾಳೆ ಬೆಳಿಗ್ಗೆ ಅಮೌಂಟ್ ಬಂದಿರತ್ತ ಹತ್ತು ಗಂಟೆ ಹತ್ತ ಹತ್ತುವರೆ ಒಳಗೆ
ಅಷ್ಟ ಮಾಡ ಒುತ್ತೆಗೆ ವಾಟ್ಸಪ್ ಆಗಿ ಬಿಡ್ ನಂದು ಅಕೌಂಟ್ ನಂಬರ್ ಎಲ್ಲ ೀಟೇಲ್ಸ್
ಹಾ ಆಗನಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ ಹೋಗೋ ಕೆಲ್ಸ ಇನ್ನು ಇವಾಗ ನಮ್ ಫ್ರೆಂಡ್ ಬೆೀಳ್ತೇನ ಅಂತಂದ್ರೆ ನಮಗ ಸ್ವಲ್ಪ ಖುಷಿನೇ ಇರುತ್ತಲ್ಲ
ಹೌದೌದು
ಹ ಮುಂದೆ ಏನಾದ್ರೂ ಇದ್ರೆ ಸ್ವಲ್ಪ ನೀನು ಸ್ವಲ್ಪ ಎಲ್ಪ್ ಮಾಡ್ತೀಯಾ
ಎಲ್ಲಾ ಮಾಡ್ತನ್್ರ ಹೆಂಗೇನ ಗೊತ್ತಿದ್ರ ನಿಮ್ಗೆ ಹೆಂಗ ತಿಂತರ ನಾನು ಮನುಷ್ಯ
ಹ್ಮ್ ಹ್ಮ್ ಹ್ಮ್ ಕೊತ್ತ ಬರ ನೀ ಭಂಗಿ ಮ ಮನಸಾ
ಹಾ
ಹ್ಮ ಮತ್ತೆ ಏನಡ್ದ ಸಮಾಚಾರ ಊರ್ ಕಡೆ ಎಲ್ಲಾ ಅಪ್ಪ ಅಮ್ಮ ಎಲ್ಲಾ ಆರಾಮ
ಹಾ ಅಪ್ಪಾ ಅಮ್ಮ ಎಲ್ಲಾರ ಅಮ್ಮವರ
ಹ್ಮ್ ಮೊನ್ನೆ ಬಂದಿದೆ ಮೊನ್ನೆ ಊರ್ ಕಡೆ ಬಂದಾಗ ಬನ್ನೆ ಬಂದಿದ್ದೇಿ ನಿಮ್ ಮೂರ್ ಮೇಲೆ ನೊ ಸ್ವಲ್ಪ ಕೆಲ್ಸ ಇರ್ತ್ತಲಾ
ಹಾ
ಸಿಟಿ ಕಡೆ ಹೋಗುವಾಗ ಸ್ವಲ್ಪ ನಿಮ್ ಮೂರ್ ಮೇಲೆದ್ ಅಲ್ಲಿ ಬಂದ್ಬಿಟ್ಟು ನಾನು ನೋಡ್ರಿ ನೀನು ಮನೆ ಹತ್ರ ಎಲ್ಲಿ ನೀನು ಕಾಣಲೇ ಅಲ್ಲ
ಹೌದಾ ಮತ್ತೆ ಎಲ್ಲನ ಕಲ್ಸ ಹ ಹೊಲಗಿಲ್ಕೋ ತನಲ್ಲ
ಹೌದಾ ನೀನ್ ಅಲ್ಲ ಇದ್ರಿಂದ ಸ್ವಲ್ಪ ನಿನ್ಗೆ ಮೀಟಾಗಿಿ ಬರ್ತಿದ್ದೆ ನಾನು ಸ್ವಲ್ಪ ಜಾಸ್ತಿನ ಆಯ್ತಲ್ಲ ಮೀಟಾಗಿಲ್ಲ ಫ್ರೆಂಡ್ಗ
ಹೌದ ಹೌದು ಎಷ್ಟನ ಮೀಟಾಗಗ್ಲಾರ್ದ
ಹ್ಮ ನೋಡೋಣ ತೊಗ ಇನ್ನೊಂದ್ಸತಿ ಯಾವಾಗ ನಮ್ಮ್ ಮೂರ್ ಜಾತ್ರೆ ಇರ್ತಲ್ಲ ಇವಾಗ ಡಿಸೆಂಬರ್ ಅಲ್ಲಿ ಅವಾಗ ಬರ್ತ್ನವರ್ ಕಡೆ ನಮ್ಮ ನಮ್ಮ ಜಾತ್ರೆಗೆ ಬರುವಂತೆವಾಗ ಫೋನ್ ಮಾಡ್ದ್ ನಾ ನನ್ಗೆ
ಹ್ಮ ಮಾಡಿದೆ ಮತ್ತ ಚಾತ್ ಮಟ ಜಟಲ್ಲ
ಇವಾಗ ತುಂಬಾ ಇ ಹಿಸ್ಟೋಾರಿಕಲ್ ಇ ಆಯತಪ್ಪ ನಮ್ಮ್ ಅವ್ರ ಜಾತ್ರೆ ಅಂದ್ರೆ ಇವಾಗ
ಹೌದು ಅಷ್ಟೇ ಮೂರು ಜ
ಹ್ಮ ಇಷ್ಟ್ರಿ ನಮ್ಮ ನಮ್ಮೂರು ಇಲ್ಲಿ ಗತ್ತ ಇವ ನಮ್ಮೂರು ಒಂದು ಆಂಜನೇಯನ ದೇವಸ್ಥಾನ ಇದೆ
ಹಾ.. !
ಅಲ್ಲಿಂದ, ರಾಯಚೂರು ಭೀಮಾ ನದಿಗೆ ನಡೆದುಕೊಂಡು ಪಾದಯಾತ್ರೆ ಮಾಡುತ್ತಾರೆ.
ಪಾದಯಾತ್ರೆ ನಾ... ಎಷ್ಟ ಜನ ಮಾಡ್ತಾರೇ?
ಪಾದಯಾತ್ರೆ ಹೋಗಿಬಿಟ್ರು.. ಅಲ್ಲಿಂದ ಗಂಗಾಸ್ನಾನ ಮಾಡ್ತಾರೆ ಗಂಗಾ ಸ್ನಾನ ಮಾಡಿಸೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ನಡ್ಕೊಂಡೇ ಬರ್ತಾರೆ ಅಲ್ಲಿಂದ ಬರುವಾಗ ಪಲ್ಲಕಿ ಉತ್ಸವ ಡೊಂಬರಾಟ ಡೊಳ್ಳು ಕುಣಿತ ಹ ಮ ಹ ಅಲ್ಲಿ ಅಲ್ಲಿಲ್ಲಿ ಇಲ್ಲಿ ಇಲ್ಲಿ ಮಲ್ಲ ಮಾಡ್ಕ ಕಕೊಂಡ್ ಬರ್ತಾ ಇರ್ತಾರ ತುಂಬಾ ಎಂಜಾಯ್ಮೆಂಟ್ ಆಗುತ್ತೆ.
ಹೌದೌದು... !
ಹಹ ಹೋಗುವವರು ಆಹ ಪಾದಯಾತ್ರೆ ಹೋಗ್ತಾರೆ. ಇಲ್ಲಾಂದ್ರೆ ಬೈಕ್ ತಗೊಂಡ್ ಹೋಗ್ತಾರೆ.
ಎಷ್ಟು...? ಜನ ಇರ್ತಾರೆ ಟೋಟಲಿ. ಹ್ಮ,,,
ಇನ್ನ ಇವಾಗ, ಇನ್ನ ಹಾ.... ! ಜಾಸ್ತಿ. ತಿ ಇವಾಗ ಜನ ಹೆಂಗಂತಂದ್ರೆ ಬೇರೆ ಬೇರೆ ಶಷರ್ಖೆಯಿಂದ ಬರ್ತಾರೆ ನಮ್ಮೂರಿಗೆ ನೋಡ್.
ಹೌದು... ಅಷ್ಟ್ ಫೇಮಸ್ ಇದೇನಾ ನಿಮ್ ನಿಮ್ಮೂರ ಜಾತ್ರೆ.
ಹ ಆ ಒಂದು ನಮ್ಮ್ ಮೂರ್ ಅಂತಂದ್ರೆ ಇವಾಗ ಸುತ್ತಮುತ್ತಲಿಗೆಲ್ಲ ಒಂದು ಹಶ್ಟೋಾರಿಕಲ್ ಪ್ಲೇಸ್ ಇದ್ದಂಗೆ ಇವಾಗಲ್ಲ ಹಂಗೆ ಉಡುಪಿ ಆ ಮ. ಮತ್ತೆ ಇವಾಗ ದಕ್ಷಿಣ ಕನ್ನಡ ಕಾರವಾರ ಇವಾಗ ಹೆಂಗ ಇವಾಗ ಅದೆಲ್ಲಾ ಹೆಂಗ. ಲಸ್ ಹಗಿಬಿಟ್ಟಿದಲ್ಲ ಇವಾಗ ನಮ್ಮೂರ್ ಜಾತ್ರೆ ಬಂದ್ರೆ, ಸ್ವಲ್ಪ ಅದೆಲ್ಲ ಸ್ವಲ್ಪ ವಿಜೃಂಭಣೆಯಿಂದ ನಡೀತಲ್ಲ.
ಇದೆ ನಿಮ್ದು ಗೊತ್ತಿರ್ಲಿಲ್ಲಲ್ಲ, ಈ ಸರ್ತಿ ಬಂದೆಲ್ಲಾ... ! ಇಷ್ಟೆಲ್ಲ ತಿಳ್ಕೊಂತನ ಅಂತೆ.
ಹ ಜನ ಜನ ಜಾಸ್ತಿ ಮೂರಲ್ಲಿ ಯಾಗ? ಓಡಾಡಕ್ಕೆೆ ಆಗಲ್ಲ ಅವ್ರ ಊರಲ್ಲೆಲ್ಲ.. ಹ ಗಾಡಿಗಳೆಲ್ಲ ಬರುತ್ತಲ್ಲ ಇವಾಗ ನೋಡಕ? ಬಂದಿರ್ತಾರೆ ಇಏನ್,,,, ಅಂದ್ರೆ ಒಂದು ಐದರಿಂದ ಆರು ಕಿಲೋಮೀಟರ್ ದೂರ ನಿಂತಿರ್ತ ಗಾಡಿ ಎಲ್ಲ.
ಹೌದ... ಅಷ್ಟು ಜನ ಬರ್ತಾರಾ?
ಹ್ಮ್ ಅಷ್ಟು ದೂರಂದ ಬರ್ತಾರೆ ನಾನು ಊರ್ ಕಡೆ ಬಂದ ನಿನ್ ಕಾಲ್ ಮಾಡ್ತನಿ ನಿನ್ ಅಮೌಂಟ್ ಅಂದಲ್ಲಾ, ನಾಳೆ ಬೆಳಿಗ್ಗೆ ಆಾಕಬಿಡನ್ ಕಾಲ್ ಮಾಡ್ತಿ ನಾನು.
ಹೌದ್ ಹಂಗ.... !
ಹಾ....
ಸರಿ... ಸರಿ...
ಹ್ಮ ಸ
ಸರಿ... ಅಷ್ಟೇ ಮಾಡಿ.